ಹಲೋ ಮೇಡಂ ನಮಸ್ಕಾರ. ಹಲೋ
ಹಲೋ ಅಕ್ಕಾ ಹಲೋ ಸ.
ಮೇಡಮ್ ನಮಸ್ಕಾರ ಹು ಕೇಳ್ಸ್ತಿದೆ ನಮಸ್ಕಾರ
ಹಲೋ
ಹಾ ಕೇಳಿಸ್ತಿದೆ
ಹಾ ಸನಾ ಹೇಳಪ್ಪಾ ಅದು ಲೌಡ್ ಸ್ಪೀಕರ್ನು ಬರ್ತಾ ಇಲ್ಲ ಅದು
ಬರ್ತಿದೆ ಬರ್ತಿದೆ ಬರ್ತಾ ಇದೆ ಕೇಳಳ್ಸುತ್ತೇನೆ ಆ ನನ್ಗೆ. ಕೇಸ್ತಾ ಇದ್ದನೆ ನಿಮ ಕೇಳಿಸ್ತಿದೆನಾ
ಹೂ ಇವಾಗ.
ಹಾ ಕೇಳ್ಸ್ತಾದೆ
ಕೇಳಿಸ್ತಾ ಇದ್ದೇನಾ ಓಕೆ
ಹ ಈಗ ನಮ ಇ ನಮ್ ಕರ್ನಾಟಕದಲ್ಲಿ ಆಗಿರಬಹುದು ನಮ್ಮ ದೇಶದಲ್ಲಿ ಟಿ ಬಿ ಬಗ್ಗೆ ಜಾಸ್ತಿ ಇದೆ ಟಿ ಬಿ ಕಾಯಿಲೆ ಅದ್ರ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್.
ಹಪಾ ಹೇಳ್ಬೋದು ಯಾಕ ಯಾಕೆಂತಂದ್ರೆ ನಾವು ಅಲ್ದರಲ್ಲೇ ಕೆಲ್ಸ ಮಾಡ್ತಿರೋದ್ರಿಂದ ಟಿವಿ ಬಗ್ಗೆ ಹೇಳ್ಬ ಬಹುದು ಅದಕ್ಕೆ ಜನಗಳಿಗೆ ಇವಾಗ ಮೊದ್ಲಿಗಿಂತೂ ಅವೇರ್ನೆಸ್ ಜಾಸ್ತಿ ಇದೆ
ಯಾವ್ ತರ ಇದೆ ಈಗ ಜಾಸ್ತಿ ಅಂದ್ರೆ ಈಗ ನಾವು ಎಷ್ಟೇ ಕರಿತೀವಿ್ ಟಿಿಗೆ ಟೆಸ್ಟ್ ಮಾಡ್ಕೊ್ರಿ ಅಂದೆ ಇಂಡಿವಿಜುವಲ್ಗ ಯಾರ ಬರ ಅವ್ರಿಗೆ ತೋರ್ಸಿ ಬಲಿ ನಾವ್ ಕಳಸ್ಬೇಕಾಗುತ್ತೆ ಅಂದ್ರೆ ಈಗ ನೀವು ಊ ಆತ್ರ ಹೋಗಿದ್ದೀರಾ ಟಿ ಬಿ ಪೇಷೆಂಟ್ ಹಗೆ ಯಾವ ತರ ಅವ್ರ ಫುಡ್ ತಗೋಬೇಕಂತೀರಾ ಅಂದ್ರೆ ಈಗ ಟಿ ಬಿ ಕಾಯಿಲೆ ಅವ್ರಿಗೆ ಗುಣಮುಖ ಆಗ್ಬೇಕಂದ್ರೆ ಏನಂತ ಸಜೆಷನ್ ಕೊಡ್ತೀರಾ ನೀವು
ಟ ಬಿಿ ಕಾಯಿಲೆ ಗುಣ ಆಗ್ಬೇಕುಂದ್ರೆ ಅದನ್ನ ಫಸ್ಟ್ ನಾವು ಎರಡು ವಾರಕ್ಕಿಂತ ಜಾಸ್ತಿ ಕೆಮ್ಮ ಇದೆ ಅಂತಂದಂದ್ರೆ ಸೊ ಪೇಶಷಂಟ್ ಗೆ ತೂ ಕಡಿೆ ಆಗ್ ಆತಿದಾನಂದ್ರೆ ಹ ಪೇಶಂಟು ಊ ಸೇರ್ತಿಲ್ಲ ಅಂತಂದ್ರೆ ಬಿಟ್ಟು ಬಿಟ್ಟು ಜ್ವರ ಬಂದ್ರೆ ಪೇೇಶಂಟ್ಗೆ ನಾವು ಟಿ ಬಿಿ ಕಾಯಿಲೆ ಬಗ್ಗೆ ಟೆಸ್ಟ್ ಮಾಡ್ಸಾ ಕೇಳ್ತೀವ ಅಂದ್ರೆ ಪ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಇದನ್ನ ಟೆಸ್ಟ್ ಮಾಡಿಸ್ತಾರೆ ಅದೇ ತರ ಟೆಸ್ಟ್ ಮಾಡ್ಸ್ ಕೊಂಡು ಪೇಶಷೆಂಟ್ಗೆ ಅದ್ರ ಟ್ರೀಟ್ಮೆಂಟ್ ಹೆಂಗ್ ಯಾವ ತರ ತೊಗೋಬೇಕು ಯಾವ ಟೈಮಿಗೆ ತಗೋಬೇಕು ಸೊ ಟ್ರೀಟ್ಮೆಂಟ್ ಮಾಡ್ಸಕಿಂತ ಮುಂಚೆ ಏನೇನ್ ಟೆಸ್ಟ್ ಗಳು ಮಾಡ್ ಬೇಕು ಸರ್ಕಾರದ ಕಡೆಯಿಂದ ಟಿ ಬಿ ಪಷೆಂಟ್ಗೆ ಯಾವೆಲ್ಲ ಟೆಸ್ಟ್ಗಳು ಫ್ರೀ ಇದೆ ಅಂತಂತೇಳಿ ನಾವು ಪೇಶೆಂಟ್ಗೆ ಅದ್ರ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಕೆಲ್ವಂತ ಏನ್ ಪೇಶಷೆಂಟ್ ಏನ್ ಮಾಡ್ತಾರ ಅವ್ರಿಗೆ ಏನೋ ಗೊತ್ತು ಗತ್ತಿರಲ್ಲ ಟಿ ಬಿ ಅಂದ್ರೇ ಏನು ಗೊತ್ತಿರಲ್ಲ ಅವ್ರಿಗೆ ಅಂತ ಪೇಶೆಂಟ್ಗೆ ನಾವು ಬಿಫೋರ್ ಆದ್ರ ಕಳ್ಸಕ್ಕೆ ಕಿಂತ ಮುಂಚೆ ಆಗಿರ್ಬೋುದು ಕಲ್ಸದ ಮೇಲೆ ಆಗಿರ್ಬೋದು ಟಿ ಬಿ ಬಗ್ಗೆ ಆ ಸೊ ನಾವೆಲ್ಲ ಕೆಲವೊಂದು ಎಕ್ಸಾಂಪ್ಲ್ ಲ್ಲಿ ಉದಾಹರಣೆ ಕೊಡೋದ್ರ ಮುಖಾಂತರ ಅದನ್ನ ನಾವು ಅವ ತಲೆಯಿಂದ ಇದು ಹ ಆರಡೋ ಕಾಯಿಲೆ ಬಟ್ ಇದ್ರಿಂದ ನಾ್ ಗುಣು ಗುಣಮುಖರ ಆಗ್ಬಹುದು ಅಂತಂತ ಹೇಳಿ ಅವ್ರಿಗೆ ಅವ್ರನ್ ಅವ್ರಗೆ ನಾ್ ಮನವರಿಕೆ ಮಾಡ್ಕೊಡ್ಬೇಕು ನಾವು ಫಸ್ಟ್ ಸೊ ಮನವರಿಕೆ ಮಾಡ್ಕೊಡೋದ್ರಿಂದ ಟಿ ಬಿ ಕಾಯಿಲೆ ಎಲ್ಲಾ ಟೆಸ್ಟ್ಗಳು ಉಚಿತವಾಗಿರುತ್ತೆ ನಿಮ್ಗೆ ಸೊ ಟಿ ಬಿ ಕಾಯಿಲೆ ಗುಳಿಗೆಗಳಾಗಿರ್ಬಹುದು ಏನೇ ಆ ುದು ಎಲ್ಲಾ ಸರ್ಕಾರದ ಕಡೆಯಿಂದ ಹಾಸ್ಪಿಟ್ಲ್ ಕಡೆಯಿಂದ ನಿಮ್ಗೆ ಉಚಿತವಾಗಿ ದೊರೆಯುತ್ತೆ ಎಲ್ಲೂ ಒಂದ್ ರೂಪಾಯಿ ತಗೊೊಳ್ಳೋದಿಲ್ಲ ಸೊ ಇದ್ರ ಜೊತೆ ಒಳ್ಳೆ ಫಡ್ ಅಂದ್ರೆ ನ್ಯೂ್ರಿಷನ್ಫಡ್ ಫುಡ್ ಪೌಷ್ಟಿಕಾಂಶಗಳನ್ನ ತಗೋಬೇಕಾಗತ್ತೆ ಅದ್ರ ಬಗ್ಗೆ ನಾವವು ಹೇಳ್ಬೋದು ಮತ್ತೆ ಟ್ರೀಟ್ಮೆಂಟ್ ಎಷ್ಟು ತಿಂಗಗಳು ಇರುತ್ತೆ ಆ ಟೈಮ್ ಅಲ್ಲಿ ಪೇಶೆಂಟ್ು ಯಾವ್ಯಾವ ರೀತಿ ಫುಡ್ ತಗೋಬೇಕು ಅಂತೆಲ್ಲ ನಾವ್ ಹೇಳ್ಬೇಕು ಪೇಷೆಂಟ್ಗೆ
ಹ್ಮ್ ಈಗ ಫುಡ್ ತಗೊಳ್ತಾರೆ ಬಟ್ ಏನಂದ್ರೆ ಆಹ ಏನಾಗ್ತಿದೆ ಅಂದ್ರೆ ಅವ್ರಿಗೆ ಅಹ ಏನೋ ಒಂದ ಮನೇಲಿಂದ ಸ್ಟ್ರೆಸ್ ಆಗಿರ್ಬೋದು. ಹ ವರ್ಕ್ ಪ್ರೆಷರ್ ಆಗಿರ್ಬೋದು ಅಥವಾ ಅವರು ಊಟನೇ ಮಾಡ್ದೇ ಇರೋದ. ಇ ಒಂದು. ಒಬ್ಬರಿಂದ ಒಬ್ಬ್ರಿಗೆ ಎರಡು ಅಂತ ಕಾಯಲಾ ಅಂತ ನೀವ್ ಹೇಳಿದ್ರಿ. ಒಬ್ಬ್ರಂದ ಒಬ್ಬ್ರಿಗೆ ಹರಡುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್. ಏನಂದ್ರೆ ಇಮ್ಯುನಿಟಿ. ಆ ಮೇನ್. ಕಡಿಮೆ ಇದ್ದವ್ರಿಗೆ ಜಲ್ದಿ ಬೇಗ ಬರುತ್ತೆ ಅಂತ ಒಂದು. ಈಗ ಇಮ್ಯುನಿಟಿ ಬೂಸ್ಟ್. ಮಾಡ್ಕೋಳಕೆ ಚೆಾಗ್. ಊಟ ಮಾಡ್ಬೇಕು ಅಂತ ಹೇಳ್ತೀರ ಅಂದ್ರೆ ಅದ್ ಕಾಯಿಲೆ ಬರಕ್ಕಿಂತ ಮುಂಚೆ ನಾವೆಲ್ಲ ಚೆನ್ನ್ ಊಟ ಮಾಡಿದ್ರೆ ಕಾಯಿಲೆಗಳು ಬರಲ್ಲ ಅಂತ.
ಹ್ಮ್ ಹ್ಮ್. ಕಾಯಿಲೆಗಳು ಬರಲ್ಲ ಅಂತಲ್ಲ. ಆಕ್ಚುಲಿ ಮನೇಲಿ ಎರಡು. ಅಂತ ಹೇಳ್ತಾರೆ ಈಗ. ತಾತನಗ ಇದ್ರೆ ಮೊಮ್ಮಕ್ಕಳಗ ಇರ್ಬಹದು. ತಂದೆಗಿದ್ರೆ ಮೊಮ್ಮಕ್ಳಿಗ ಇರ್ಬಹದು ಸೊ ಆ ಪೇಶೆಂಟ್ ಅಲ್ಲಿ ಈಗ ಇಪ್ಪತ್ ಮೂವತ್ ಕೆಲ ವರ್ಷಗಳ ಹಿಂದಗಳೇ. ಜನಗಳಿಗೆ ಅಷ್ಟು ಅರಿವಿರ್ಲಿಲ್ಲ ಟಿ ಬಿಿ ಕಾಯಿಲೆ ಬಗ್ಗೆ. ಅಷ್ಟ ಅರಿವಿ ಇರಲಿಲ್ಲ ಅವರು. ನಿಸಸ್ ಇರ್ಲಿಲ್ಲ. ಸೊ ಇವಾಗ ಎಲ್ಲಾ ಕಡೆನೂ. ಸ್ಟಾಫ್ ಇರೋದ್ರಿಂದ ಸೊ ಈ ತರ ಇದೆ ಈ ತರ ಇಲ್ಲ ಪೇಶೆಂಟ್ ಇಮ್ಯುನಿಟಿ ಪವರ್ ಜಾಸ್ತಿ ಇರ್ಬೇಕು. ಈ ತರ ಫುಡ್ ತಗೋಬೇಕು ಈ ತರ ಇರ್ಬೇಕು ಮಾಸ್ಕ್ ಹ. ಹಕೋಬೇಕು ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಬೇಕು ಅಂತ. ಇವಾಗ ಹೇಳ್ತಿದಿ ಬಟ್ ಆವಾಗ. ಆ ತರ ಇರ್ಲಿಲ್ಲ ಯಾರು ಹೇಳೋರು ಇರ್ಲಿಲ್ಲ ಟಿ ಬಿ ಕಾಯಿಲೆ ಅಂದ್ರೆನೆ ಅದು ಒಂದ್ ದೊಡ್ಡ ರೋಗ ಅಂತ.
ಹಾ ಹಾ ಹ್ಮ್ ಊರ್ ಹೊರಗಡೆ ಇರ್ತಾ ಇದ್ರು ಅವ್ರಗ್ ಊರಲ್ಲಿ ಕರ್ಕೊಂತ ಇರ್ಲಿಲ್ಲ ಹಾ
ಸಮ ಅವರು ಅವಿಗೆ ಊಟ ಕೊಡೋದಾಗಿರ್ಬೋದು ಸಪ್ರೇಟ್ ಇರೋದಾಗಿರ್ಬೋದು ಬಹದು ಇದೆಲ್ಲಾ ಮಾಡ್ತಾ ಇದ್ರು ಆದ್ರೂ ಕೆಲವೊಂದ್ಸತಿ ಏನಾಗುತ್ತೆ ಮತ್ತೆ ತಂದೆ ಅಲ್ಲ ತಾಯಿ ಅಲ್ಲ ತಾತ ಅಲ್ಲ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಈಗ ಮಕ್ಕಳ ಎತ್ಕಳೋದಾಗಿರ್ಬೋದು ಮುದ್ದ ಮಾಡೋದಾಗಿರೋದು ಕಫನ ಎಲ್ಲಾಂದ್ರಲ್ಲಲ್ಲಿ ಉಗಿಯೋದಾಗಿರ್ಬಹದು ಐಜಿನ್ ಬಗ್ಗೆ ಅವ್ರಿಗೆ ಅಷ್ಟ ಅರಿವಿರಲಿಲ್ಲ ಸೊ ಅವಾಗ ನ ತ್ತು ಬರೀ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಅಂತಲ್ಲ ಸೊ ಇದು ಕಮ್ಯುನಿಕೇಶನ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ದೇ ಇರೋದಾಗಿರ್ಬೋದು ಅವೇರ್ನೆಸ್ ಕಡಿಮೆ ಆಗಿದಲೇ ಇರ್ಬಹದು ಕಮ್ಮ ಕಮ್ಮಿ ಇತ್ತೆ ಆ ಟೈಮ್ ಅಲ್ಲ ಅವಾಗೆಲ್ಲ ಕ್ಲೋಸ್ ಆಗಿ ಇರ್ತಾರೆ ಜೊತೆ ಜೊಲ್ ಮಲ್ಕೋತಾರೆ ಜೊತೆಲ್ ತಿಂತಾರೆ ಮಾಸ್ಕ್ ಲ್ದೆ ಓಡಾಡೋದು ಮಾಸ್ಕ್ ಇಲ್ದೆ ಇರೋದು ಸೊ ಅವಾಗ ಅಷ್ಟ ಇರ್ಲಿಲ್ಲ ಆದ್ರ ಜೊತೆ ಅವಾಗ ಆ ಎಲ್ಲೋ ಒಂದ್ ಕಡೆ ಇನ್ಫೆಕ್ಟೆಡ್ ಆಗಿರ್ತಾನೆ ಇವಾಗ ಮಕ್ಕಳ ಆಗಿರ್ಬಹದುಮ್ಮ ಮಕ್ಕಳಾಗಿರ್ಬೋದು ಎ ಲ್ಲೋ ಒಂದ್ ಕಡೆ ಅವರು ಒಳಗಡೆ ಸೊ ಎಂಟರ್ ಆಗಿರುತ್ತ ಟಿ ಬಿ ಅನ್ನೋ ಬ್ಯಾಕ್ಟೀರಿಯಾ ಅವ್ರು ಉಸಡಂತ ಗಾಳಿ ಆಗಿರಬಹದು ಆರುತ್ತೆ ಆಮೇಲೆ ಏನಾಗುತ್ತೆ ಇವ ಇವನ್ ಇವಾಗ ಇವಾಗ ಏನಾಗುತ್ತೆ ಇಮ್ಯುನಿಟಿ ಪವರ್ ಕಮ್ಮಿ ಆದ್ರೆ ದೇಹದಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಆದ್ರೆ ಸೊ ಯಾವವುದೋ ಒಂದ್ ರೂಪದ ಮುಖಾಂತರ ಟಿ ಬಿ ಕಾಯಿಲೆ ಹೊರ್ಗಡೆ ಬರುತ್ತೆ ಚಾನ್ಸಸ್ ಇರುತ್ತೆ ಸೊ ಇದು ಒಂದು ಅನುವಂಶಿಕನೋದು ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಆಗಬಹುದು ದೇಹದಲ್ಲಿರೋ ಕೆಲವು ಸ್ಟ್ರೆಸ್ ಆಗಿರಬಹುದು ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡದೇ ಇರೋದಾಗಿರ್ಬೋದು ಇದವನ್ನ ಕೆಟ್ಟ ಅಭ್ಯಾಸಗಳಂತ ಹೇಳ್ತಾರೆ ಈಗ ಕುಡಿಯೋದಾಗಿರ್ಬಹದು ಬಿಡಿ ಸೇದೋದಾಗಿರ್ಬಹದು ತಂಬ ಕಾಕಿ ಎಲ್ಲಾ ಕೆಲವರು ಅರಬಿದ್ರುನು ಮಾಡ್ತಾರ ಅದಕ್ಕ ಏನಾಗುತ್ತೆ ಬಿೀಡು ಇದಕ್ಕೆ ಕೆನಾಗತ್ತೆ ಬಿಡ ಬಂದ್ ಮೇಲೆ ಬಿಡದಲ್ಲ ಬಿಡ ಬರಕ್ಕಿಂತ ಮುಂಚೆ ಅದ್ರ ಬಗ್ಗೆ
ಹ್ಮ್, ಮತ್ತೆ ಹೆಣ್ಮಕ್ಳಿಗೆ ಅವ್ ಯಾ ಕೆಲವ್ ಎಲ್ಲ ಹೆಣ್ಮಕ್ಳು ಚಟಕ್ ಇರ್ ತರ ಅಂತ್ ಹೇಳಕ್ಕಾಗಲ್ಲ ಎಲ್ಲ ಎಲ್ಲ ಹೆಣ್ಮಕ್ಳು ಚಟಕ್ ಇರ್ತರ ಅಂತ್ ಹೇಳಕ್ ಆಗಲ್ಲ ಆದ್ರೆ ಹೆಣ್ಮಕ್ಳಿಗೆ ಯಾಕ್ ಕೆ ಅವ್ರ್ ಅಂದ್ರೆ ಅಬ್ಬಬ್ಬ ಅಂದ್ರೆ ಹೊಲಕ್ ಕೆಲ್ಸಕ್ ಹೋಗ್ಬೋದು ಬಿಟ್ರೆ ಅವ್ರು ಆತರ ಏನಿರ್ಲ್ಲ ಆದ್ರೂ ಅವ್ರಗ್ ಬರುತ್ತ ಇದೆ ಇತ್ತೀಚ್ಗೆ ಹೆಣ್ಮಕ್ಳಲ್ಲೆ ಜಾಸ್ತಿ ಕಾಣ್ತಾ ಇದೀವಿ ನಾವು ಹ ಅದೇ ಅವ್ರಿಗ್ ಎಂಗೆ ಅವ್ರು ಅಂದ್ರೆ ಅವ್ರಗ್ ಮಾನಸಿಕ ಅವ್ರದ್ ಹೆಂಗಿರುತ್ತೆ
ಮಾನಸಿಕ ಒತ್ತಡ ಅವ್ರಿಗೆ ಜಾಸ್ತಿ ಇರುತ್ತಪ್ಪಾ ಮಾನಸಿಕ ಒತ್ತಡ ಇರುತ್ತೆ ಅವ್ರ್ ಆರೋಗ್ಯ ಕ್ಕಿದ್ ಬಗ್ಗೆ ಅವ್ರ್ ಗಮ್ನ ಕೊಡೋದಿಲ್ಲ ಹೇಳ್ಬೇಕು ಅಂತಂದ್ರೆ ಏನ ಮನೆ ಕೆಲ್ಸ ಅದು ಇದು ಅಂತ ಅಂತದ್ ಹೇಳಿ ಸ್ಟ್ರೆಸ್ ಅಲ್ ಇರ್ತರೆ ಅವ್ರ್ ಬಗ್ಗೆ ದೇಹ ಅವ್ರು ಆರೋಗ್ಯದ್ ಬ ಬಗ್ಗೆ ಅವ್ರ್ ಗಮ್ನ ಕೊಡೋದಿಲ್ಲ ಮನೇಲಿ ನಾನ್ ನೋಡಿರೊ ಪ್ರಕಾರ ತರ ಮನೇಲಿ ಯಾರ್ಗೊ ಒಬ್ರಿಗೆ ಅವ್ರ್ ತಂದೆಗೆ ಇರುತ್ತೆ ತಾಯಿಗ್ ಇರುತ್ತೆ ಯಾರ್ಗೋ ಒಬ್ರಿಗ್ ಇರುತ್ತೆ ಸೊ ಆಮೇಲೆ ಈಗ್ ಏನಾಗುತ್ತೆ ಅಂದ್ರೆ ಕೆಲುವ್ರು ನಾ ಇರೋರು ಮೂರ್ ನಾಲಕ್ ಡಿಲೆವರಿ ಮಾಡ್ಕೊಂಡಿರ್ತಾರೆ, ಎರ್ಡ್ ಎರ್ಡ್ ಮಕ್ಳ್ ಇರುತ್ತೆ, ಮೂರ್ ಮಕ್ಳು ಇರುತ್ತೆ ಅದುನು ಒಂದ್ ರಿಸನ್ ಡಿಲೆವರಿ ಕಂಟಿನ್ಯೂಸ್ ಡಿಲೆವರಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಕೆಲುವ್ರಿಗ್ ಚಿಕ್ ವಯಸ್ಸಲ್ಲೇ ಮದ್ವೆ ಆಗ್ಬಿಟ್ಟಿರುತ್ತೆ ಏನು ಗೊತ್ತಿಲ್ದಿರೊ ವಯ್ಸಲ್ಲಿ ಮದ್ವೇ ಆಗುತ್ ಹದ್ಮೂರು ಹದ್ನೇಳು ವರ್ಷಕ್ಕೆ ಹದಿನೆಂಟು ವರ್ಷ ತುಂಬ ಚಿಕ್ದಾಗಿ ವಯಸ್ ಹೇಳಲ್ಲ ಅಟ್ ಲೀಸ್ಟ್ ಮಿನಿಮ್ ಸೆವೆನ್ ಟೀನ್ ಎಯ್ಟೀನ್ ಇಯರ್ಸ್ಗ್ ಮದ್ವೆ ಆದ್ರುನು ನಾನ್ ನೋಡಿರೋ ಪ್ರಕಾರ ಅಟ್ಲಿಸ್ಟ್ ಎರಡ್ ಮೂ ಮೂರಿಂದ ನಾಲ್ಕ್ ಮಕ್ಳ್ ಇದಾವ ಒಬ್ಬೊಬ್ರಿಗೆ ಎರಡ್ರಿಂದ ಮೂರ್ ಮಕ್ಳಿಗ್ ಇರುತ್ತೆ ಅವ್ರ್ ಏನ್ ಮಾಡ್ತಾರೆ ಕಂಟಿನ್ಯೂಸ್ ನಾರ್ಮಲ್ ಡಿಲೆವರಿ ಆಗಿರ್ಬೋದು ಏನಾಗುತ್ತೆ ಆಟೈಮ್ ಅಲ್ಲಿ ಸೊ ಅವ್ರ್ ದೇಹದಲ್ಲಿ ಆಲ್ಮೋಸ್ಟ್ ಬ್ಲೀಡ್ ಡಿಂಗ್ ಅನ್ನೋದು ತುಂಬ ಹೋಗ್ಬಿಟ್ಟಿರುತ್ತಾ ಮೋ. ಅವ್ರಿಗೆ ಏನಂದ್ರೆ ಇಮ್ಯುನಿಟಿ ಪವರ್ ತುಂಬಾ ಕಮ್ಮಿ ಇರುತ್ತೆ ಆ ಟೈಮ್ ಅಲ್ಲಿ. ಆ ಟೈಮ್ ಅಲ್ಲಿ ಅವ್ರು ಗಮನನೇ. ಕೊ--ಡಲ
ಹೌದು ಬರೇ ಮನೆಗೆ ಮನೆ ಅಡಿಗೆ ಮಾಡ್ಬೇಕು ಮಕ್ಳ ನೋಡ್ಬೇಕು ಗಂಡನ್ ಕಳಸ್--ಕು ಊಟ ಮಾಡ್ಬೇಕು ಅವ್ರಿಗೆ ಹ ಹೌದು ಹ
ಇಲ್ಲ. ಆ ಟೈಮಲ್ಲಿ ಡೆಲಿವರಿ ಟೈಮಲ್ಲಿ ಅವಿಗೆ ಕೇರ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಆ ಟೈಮಲ್ಲಿ ಒಳ್ಳೆ ಊಟ ಕೊಡ್ಬೇಕು ಅಮ್ಮನ ಮನಲಿದ್ರೆ ಸ್ವಲ್ಪ ನೋಡ್ ರೆ ಎಷ್ಟ ದಿನ ನೋಡ್ಕತಾರೆ ವ್ ಮಂತ್ ಸಿಕ್ ಮಂತ್ ಅ ಮತ್ತೆ ನಾರ್ಮಲ್ ಆಗಿ ಮತ್ತೆ ಗಂಡನ ಮನೆಯ ಕಡೆ ಬರ್ಬೇಕು ಅವ್ಳು ಸೊ ಅಲ್ಲಿಲ್ಲಿ ನಾಲ್ ರೆಸ್ ಆಗೋದಿಲ್ಲ ಎಷ್ಟ ಹೊತ್ತಿದ್ರು ಮಕ್ಕಳು ನೋಡ್ಕೋಬೇಕು. ಅಲ್ ಸೇದು ಮಾಡ ಡೆ--ವರಿ ಎ ಹ ಬಿಡ್ರ. ಮನುಷ್ಯನ್--ಗೆ ಅದು ಹೆಚ್ ಬಿ ಅನ್ನೋದು ಇಮ್ಯುನಿಟಿ ಪವರ್ ಎ ಹೆಚ್ ಬಿ ಎಷ್ಟು ಎಷ್ಟ ಚೆ--ಗಿರುತ್ತದೆ ಇಮ್ಯುಟಿ ಪವರ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟ ಚನ್ನಾಗಿರುತ್ತೆ ಹೆಣ್ಮ ಮಕ್ಕಳಿಗೆದು ಅದು ಆಲ್ಮೋಸ್ಟ್ ಕಡಿಮೆನನೆ ಸಿಗ್ತಾ ಇದೆ ಸೊ ಇದ್ರಂದ ಕೂಡ ಬರೋ ಚಾನ್ಸಸ್ ಇರುತ್ತೆ ಇಲ್ಲ ಕೆಲವರಿಗೆ ಅವ್ರ ತ ಅವ್ರ ಅಜ್ಜಗೋ ಅವರ ಮಮ್ಮಿಗೋ ಯಾರಿಗೂ ಇರುತ್ತ ಅವಾಗ ನಾರ್ಮಲ್ ಆಗಿ ಅವ್ರ ಮನೆ ಕ್ಲೋಸ್ ಆಗಿರ್ತಾರೆ ಸೊ ಅವಾಗ ಆಲ್ಮೋಸ್ಟ್ ಡಿಲಿವರಿ ಆಗಿರೋ ಟೈಮ ಅಲ್ಲಿ ಇಮ್ಯುನಿ ಪವರ್ ಹೆಣ್ಮಕ್ಳಿಗೆ ತುಂಬಾ ಕಮ್ಮಿ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅವರು ಒಂದ್ ಎರಡು ದ ವಾರಾನೋ ಕೆಮ್ಮ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ತೋರ್ಸ್ಕೊ್ ಬಿಡ್ಬೇಕು ಹಂಗ್ ಮಾಡಲ್ಲ ಏನೋ ಬಿಡು ಕೆಮ್ಮ ಆಗಿದೆ ಏನು
ಹೌದು ನಿಗ್ಲಿ ನೆಗ್ಲಿಜೆನ್ಸ್ ಇಂದಾನೇ ಹೌದು
ಮಾಡ್ತಾರೆ ನೆಗ್ಲಿಜೆನ್ಸಿ ಮಾಡಿ ಏನೋ ಟ್ಯಾಬ್ಲೆಟ್ ನಸೀರೋದೆೇ ಎಂ ಪಿ ಡಾಕ್ಟರ್ ಹತ್ರ ಓದೆ ಮೆಡಿಕಲ್ ಶಾಪಿಗೆ ಹೋದೆ ಸಿರಪ್ ತಗೊಂಡೆ ಕುಡದೆ ಒಂದ್ ತಿಂಗಳು ಎರಡು ತಿಂಗಳು ಹಂಗೆ ಹಂಗೆ ಮುಂದೂಡ್ತಾನೆ ಇರ್ತಾರೆ ಅವ್ರು
ಹೌದು ಹ್ಮ ಇದ್ರಂದ ಅದು
ತಿಂಗಳ ಎರಡ್ ತಿಂಗಳು ಆಯ್ತು ಒಂದ್ ತಿಂಗ್ಗಳ ಆಾಯ್ತು ಕಡಿಮೆ ಆಗಿಲ್ಲ ಅಂದ್ರೆ ಅವಾಗ ನೋಡ್ತಾರೆ ಅವಾಗ ಯಾಕೋ ಕಮ್ಮಿ ಆಗಿಲ್ಲ ಅಂತೇಳಿ ಆ ಕಡೆ ಈ ಕಡೆ ತೋರ್ಸಿದ್ರೆ ಯಾರೋ ಒಬ್ಬರು ಪ್ರಾಥಮಿಕ ಆರೋಗ್ಯಕ ಅಂದ್ರೆ ಅಲ್ಲ ಒಬ್ರು ಎಲ್ಲೋ ಪ್ರೈವೇಟ್ ಆಾಸ್ಪಿಟ್ಲ್ಗೆ ಎಲ್ಲೋ ಒಬ್ರು ಟೆಸ್ಟ್ ಮಾಡ್ಸಿದ್ರೆ ಅವಾಗ ಟಿ ಬಿ ಅಂತ ಗೊತ್ತಾಗುತ್ತೆ
ಹೌದು ಅದು ಟಿ ಬಿ ಅಂತ ಗೊತ್ತಾದ್ಮೇಲೆ ಹೆಣ್ಮಕ್ಳಿಗೆ ಏನ್ ಮಾಡ್ಬಿಡ್ತಾರ ಅಂತ ಅಂದ್ರೆ ಅವ್ರಿಗೆ ತೋ್ರ ಮನೆಗೆ ಕಳ್ಸೋದೆೇ ಜಾಸ್ತಿ
ಹೌದು
ಆಲ್ಮೋಸ್ಟ್ ನಾನ್ ನೋಡಿದ್ದೇನೆ ಅವ್ರ
ಹೆಣ್ಮಕ್ಳಿಗಿನ ಒಂದು ಏನ್ ಗೊತ್ತಾ ಹೆಣ್ಮಕ್ಳಿಗೆ ಮನೆ ಮನ ಯಾರ ಇದ್ರೆನ್ ಬಿಟ್ರೇನು ಅಟ್ ಲೀಸ್ಟ್ ಗಂಡ ಆದ ನು ನಾನ್ ಕೌನ್ಸಿಲಿಂಗ್ ಮಾಡಿದ ಪ್ರಕಾರ ಸೊ ಇದ್ರ ಪ್ರಕಾರ ಏನ್ ಹೇಳ್ತಿದೀನಿ ಗಂಡ ಆದವ್ರು ಅಟ್ಲೀಸ್ಟ್ ಅವರು ಅರ್ಧ ಗಂಟೆ ಒಂದ್ ಗಂಟೆ ಅಟ್ ಪಕ್ಕ ಕುೂತ್ಕೊಂಡು ಪಕ್ಕ ಅಕ್ಕ ಇರ್ಬೇಕು ಅಂತ ಹೇಳ್ತಿಲ್ಲ ದೂರ್ದಿಂದಾನೇ ಒನ್ ಮೀಟರ್ ಟೂ ಮೀಟರ್ಸ್ ದೂರ್ದ ದಾನೇ ಅವ್ರು ತಿಂದಿದಾರ ಇಲ್ಲ ಅವ್ರು ಕುಡದಿದಾರ ಇಲ್ಲ ಟ್ಯಾಬ್ಲೆಟ್ಸ್ ತಗೊತಿದಾರ ಇಲ್ಲ ಅವ್ರ ಎಲ್ತ್ ಕಡೆ ಮನೆ ಎಸ್ಪೆಷಲಿ ಗಂಡಾದರು ಅವರು ಆಲ್ಮೋಸ್ಟ್ ಕೇರಿಂಗ್ ಅಲ್ಲಿ ಎಂತ ಡಿಸೀಸ ಆಗ್ಲಿ ಹೊರಗಡೆ
ಹ್ಮ್ ಹೌದು ಹೌದು ಅದು ಮಾನಸಿಕ ಒಂದು ಅವ್ರಿಗೆ ಹೌದು
ಕೆ ಮಾಡ್ಬೇಕು ಟೇಕೆ ರ್ ಮಾಡ್ಬೇಕು ಯಾಕೆಂತಂದ್ರೆ ಗಂಡ ಅದನು ದುಡೀಲಿ ಬೇಡ ಅನ್ನಲ್ಲ ದುಡಿಯಕ್ ಹೋಗ್ಬೇಕು ಹ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಏನಾಗುತ್ತೆ ಸ್ವಲ್ಪ ದಿನ ಒಂದ್ ತಿಂಗಳು ಎರ ತಿಂಗಳು ಚೆನ್ನಾಗಿ ಏನ್ ಎಲ್ಲ ತೋರಿಸಿ ಬಿಡ್ತವಿ ಎಲ್ಲಾ ಮಾಡ್ಬಿಡ್ತಿವಿ ಅಂತ ಗಂಡ ಮಕ್ಳು ಬಂದ ಹೇಳ್ಬಿಡ್ತಾರೆ ನೀವು ಎಷ್ಟನ್ನ ಮಾಡ ಮೇಡಮ್ ನವು ಚೆನ್ನ್ ನೋಡ್ೋತಿ ಮಾಡ್ೀ ವಂತ ಒಂದ ತಿಂಗ್ಗಳು ಎರ ತಿಂಗಗಳು ಪಕ್ಕದಲ್ಲಿ ಏನ್ ಗುಳಿಗೆ ತಗೊಂಡೇ ಇಲ್ಲ ಅಂತ ಕೇಳ್ತಾರೆ ಆಮೇಲೆ ನಾರ್ಮಲ್ ಆಗ ಮೂರನೇ ತಿಂಗಳು ನಾಲ್ಕನೇ ತಿಂಗಳು ಏನ್ ಮಾಡ್ತಾರೆ ಇಪ್ಪತ್ ನಾಲ್ಕ ಗಂಟೆ ನಿನ್ ಜೊತೆೇನೆ ಇರ್ಬೇಕಾ ನಿನ್ನೆ ನೋಡ್ ನಿನ್ಗಳುಗಳಿಗೆ ನೀನೇ ತಗೋಬೇಕು ನಾವ್ ಹೊರಗಡೆ ದುಡಿಯಕ್ ಹೋಗ್ಬೇಕು ಗಂಡ ಮಕ್ಳು ಎಷ್ಟು ರಶ್ ಆಗಿ ಮಾತಾಡ್ತಾರೆ ಹೆಣ್ಮಕ್ಳ ಅಂದ್ರೆ ಅವರು ಕುಡಿಯಕಿಂತ ಅವ್ರರು ಕಾಯಿಲೆ ಇರೋದಕ್ಕೆ ಅವ್ರರು ಬೇಜಾರ್ ಮಾಡ್ಕಾರೆ ಹಕಳಲ್ಲ ಸೊ ಅವ್ರ ಮನ್ಸಲ್ಲಿ ಅದು ಒಂದು ದು ಗಾಯ ತರ ಇದ್ ಬಿಡುತ್ತದು. ಸೊ ಆದಷ್ಟು ಮನೇಲಿ ಗಂಡ ಆದವರು ತುಂಬಾ ಸಪೋರ್ಟಿವ್ ಆಗಿರ್ಬೇಕು. ಕು ಅವ್ರನ್ನ ಕೇರ್ ಮಾಡ್ಬೇಕು. ಆಟ್ಲಿಸ್ಟ್ ಆ ಜತೆ ಆಫ್ ನವರು ಒಂಜೊತೆ ಆಫ ಫ್ನ್ ಅವರ್ ಒನ್ ಅವರ್ ಆದರು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಜೊತೆಲಿ ಕುತ್ಕೊಂಡು ಜೊತೆಲಿ ಕುತ್ಕೊಂಡು ಕೈ ಕೈ ಇಡ್ಕೊಂಡು ಸ್ಪೆಂಡ್ ಮಾಡೋದ ಅಂತಲ್ಲ ಜಸ್ಟ್ ಅವ್ರ ಜೊತೆ ಮಾತಾಡೋದಾಗ್ಲಿ ನ ಮತ್ತಾ ಮಾತಾಡೋದಾಗ್ಲಿ ಮಕ್ಕಳ ನೋಡ್ಕೊಳದಾಗ್ಲಿ ಮಾಡ್ ಅವಳಿಗ್ ಏನೋ ಎಷ್ಟೋ ಸಮಧಾನ ಮಾನಸಿಕ ಸ್ಕಿಮ್ಸ್ ನು ಜಾಸ್ತಿ ಇದೆ.
ಹ್ಮ್ ಹ್ಮ ಹ್ಮ ಓಕೆ ಥಾಂಕ್ಸ್
ಹ್ಮ್ ಥಾಂಕ್ಸ್ ಅಪ್ಪ. ಕೆ ಇಡ್ಲಾ?